ಹಲೋ, ಹಲೋ ಹಲೋ ಕೇಳ್ಸತಿದ್ಯಾ,
ಹಾ, ಕೇಳ್ಸಿತಿದೆ.
ಹ್ಮ್, ಏನ್ ಮಾಡ್ತಿದ್ದೀರ
ನಾವ್ ಇಲ್ಲೇ ಈಗ ಸುಮ್ನೆ ಕೂತಿದೀವಿ.
ಹಾ, ಊಟ ಆಯ್ತಾ
ಹಾ, ಊಟ ಆಯ್ತು. ನಿಮ್ದ ಆಯ್ತಾ
ಹ್ಮ್, ಆಯ್ತು ನಮ್ದು.
ಏನ್ ತಿಂದ್ರಿ ಊಟ ನಾನಾ ಆ ಸೆಕೆಂಡ್ ಇಯರ್ ಇಂಜಿನಿಯರ್,
ಹೋ....
ನೀವೇ ನ್ ಓದ್ತಿದ್ದೀರಾ,
ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮುಗ್ದಿದೆರಜೆ ಕೊಟ್ಟಿದ್ದಾರೆ. ಅಂತ ಮನೆಗ್ ಬಂದೆ
ಹೌದಾ! ಊಟಕ್ಕೆ ಏನ್ ತಿಂದ್ರಿ ನಮ್ದು ಇನ್ನೊಂದು ಒಂದ್ ತಿಂಗ್ಳ ಬಿಟ್ಟು.
ಹ್ಮ್, ಹ್ಮ್
ಮತ್ತೆ ಎಕ್ಸಾಮ್ ಎಲ್ಲ ಹೇಗಾಯ್ತು.
ಎಕ್ಸಾಮ್ ಎಲ್ಲಾ ಪರವಾಗಿಲ್ಲ ಚೆನ್ನಾಗಾಗಿದೆ. ರಿಸಲ್ಟ್ ಬರತ್, ರಿಸಲ್ಟ್ಕೋಸ್ಕರ ವೇಟಿಂಗ್. ಎಲ್ಲಾ ನಮಗೆ ಎಷ್ಟು ಸಿ ಸಬ್ಜೆಕ್ಟ್ಸ್ ಇದ್ವು ಅಷ್ಟೇ ಸೆಕೆಂಡ್ ಸೇಮ್ ಅಲ್ಲಿ.
ಹೌದಾ, ನಮ್ಗೆ ಐದು ಅಷ್ಟೆ
ಹ್ಮ್, ಅದ್ರಲ್ಲಿ ಎರಡು ನಾನ್ ಟೀಕ್ಷ ಮ್ ನಮ್ದು ಮತ್ತೆ ಒಂದು ಲ್ಯಾಬು, ಒಂದು ತೇರಿ
ಹಾ, ಹಾ ಲ್ಯಾಬ್ ಹೇಗಾಯ್ತು.
ಹ್ಮ್, ಪರವಾಗಿಲ್ಲ ಎಲ್ಲಾ ನಮ್ ಕಾಲೇಜ್ ಆಟೋನಮಸ್ ಕಾಲೇಜ್ ನಮ್ದು.
ಹ, ಹಾ,,
ಹ, ನಮ್ ಕಾಲೇಜ್ ಅವರೇ ಬರ್ತಾರೆ ಕೆಲವೊಂದ್ಸತೆ.
ಹೌದಾ,
ತ ಹಗೆ..... ನಾವ ನಂದ್ರೆ ಟಾರ್ಗೆಟ್ ಆಗ್ಲಾರ್ದಂಗೆ ಇರ್ಬೇಕ ಅಷ್ಟೇ ಅವ್ರ ಕಡೆ.
ಹಾ, ನಮ್ದು ಹಾಗೆ
ಹ್ಮ್, ನಿಮ್ದು ವೀಟಿಯೋ, ಆಟೋ ನಮಸ್
ನಮ್ದ ವೀಟು
ಹಾ ಹೆಂಗ
ಹಲೋ, ಕೇೇಳಸ್ತಾದೀಯಾ
ಹಾ, ಕೇಳಸ್ತಿದೆ. ವಿ, ಟಿ, ಯು ಮ್ಯಾನೇಜ್ಮೆಂಟ್ ಹೆಂಗಿದೆ.
ವಿಟಿ, ಯು ತುಂಬಾ ಸ್ಕ್ಯಾಮ್ ಮಾಡ್ತಾರ.
ಹ್ಮ್,
ಎಕ್ಸಾಮ್ ಬೇಕು, ಬೇಕಂತಾನೇ ಮಾಡ್ತಾರೆ. ಆ ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಮಾಡ್ತಾರೆ. ಮತ್ತೆ ರಿವ್ಯಾಲ್ಯೂಷನ್ ಆಕ್ದಾಗ. ಆ ಪಾಸ್ ಮಾಡ್ತಾರೆ. ಮತ್ತೆ ಮಾರ್ಕ್ ಕಡಿಮೆ ಕೊಡ್ತಾರೆ
ಹ್ಮ್ ಇನ್ನುೂ ಇನ್ನುೂ ಎರಡು ವರ್ಷ ಹಂಗಗೆ ಇರ್ಬೇಕ ಏನ್ ಮಾಡಕ್ ಆಗಲ್ಲ ಹ್ಮ್
ಮತ್ತೆ ನೀವು ಊಟಕ್ಕೆ ಬೆಂಡೆಕಾಯಿ ಸಾಂಬಾರ್ ನಿಂದುು
ನಿಮ್ದೇನ್ ಊಟಕ್ಕೆ
ಅನ್ನಬೇಳೆ
ಹಾ ನಿಮ್ಗೆ ಊಟದಲ್ಲಿ ಯಾವ್ದ ಇಷ್ಟ ಆಗತ್ತೆ
ನಾನ್ ನಾನ್ ವೆಜ್ ಚೆನ್ನಾಗಿ್ ತಿಂತೀನಿ ನಾನ್ ವೆಜ್ ಅಲ್ಲಿ ಚಿಕನ್ ಮಟನ್
ಹ ಚಿಕನ್ ಅಲ್ಲಿ ಯಾವ ರೀತಿ ಅಂದ್ರೆ ಬಿರಿಯಾನಿ ಕಬಾಬ್ ಯಾವದ್ರಲ್ಲಿ ಯಾವ್ದ ಇಷ್ಟ ಅಂತ
ನಾನು ಚಿಕನ್ ಅಲ್ಲಿ ಕಬಾಬು ತಿಂತೀನಿ ಮತ್ತೆ ಬಿರಿಯಾನಿ ಇಷ್ಟ ಹ್ಮ್ ಮತ್ತೆ ಚಿಕನ್ ಲಾಲಿಪಾಪ್ಸ್ ಇಷ್ಟ
ಹೌದಾ
ಹ್ಮ್ ನೀವು ನಾನ್ ವೆಜ್ ತಿಂತೀರಾ
ನಾನ್ ನಾನ್ ವೆಜ್ ತಿಂತೀನಿ ನಂಗೆ ಮೀನ್ ಇಷ್ಟ ಮೀನ್ ಮೀನು
ನನಗೆ ಮೀನ್ ಅಂದ್ರೆ ಅಷ್ಟು ಇಷ್ಟ ಇ
ಅಂದ್ರೆ ನಾವ್ ಉಡುಪಿ ಕಡೆ ಲ್ಲ ನಮ್ಗೆ ಮೀನು ಜಾಸ್ತಿ ತಿಂತೀವಿ
ಓ ಉಡುಪಿನ ನಿಮ್ದು
ಹಾ ಹೌದು
ಹ್ಮ ನಾನ್ ಬಂದಿದ್ದ ಒಂದ್ಸತಿ ಉಡುಪಿ ಶ್ರೀ ಕೃಷ್ಣ ಟೆಂಪಲ್ಗೆ
ಹೌದಾ
ಹಾ ಎಲ್ಲಾ ಚೆನ್ನಾಗಿರುತ್ತೆ ಅಲ್ಲಿ ಊಟ ಮಾಡಿದೆ ಒಂದಿನ ಹ್ಮ್ ಚೆನ್ನಾಗಿತ್ತು ಲೊಕೇಶನ್ಸು ಕೂಡ ಚೆನ್ನ ಉಡುಪಿಯಲ್ಲಿ
ಹೌದಾ
ಹ್ಮ್ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಮತ್ತೆ ಬಂದಿದೆ ಅಲ್ಲಿ ಮುರುಡೇಶ್ವರ ಮತ್ತೆ ಉಡುಪಿ ಹ್ಮ್ ಮತ್ತೆ ಅನ್ನಪೂರ್ಣ ದೇವಿ ಟೆಂಪಲ್ ಕುಕ್ಕೆೇಶ್ರೀ ಎಲ್ಲಾ ತಿರುಗಾಡಿದ್
ಹ್ಮ್ ಚೆನ್ನಾಗ ಆಯ್ತಾ
ಚೆನ್ನಾಗಿತ್ತ ಎಲ್ಲ
ಅಂದ್ರೆ ಯಾವ್ದಲ್ಲ ಹೋಗಿದ್ರಿ ನೀವು
ಅಪ್ಪ ಅಮ್ಮ ನಾನು ಅಣ್ಣ ಇಬ್ರಣ್ಣವರು
ಹೌದಾ
ಹ್ಮ್
ಮತ್ತೆ ಪ್ರವಾಸಕ್ಕೆ ಏನಾದ್ರೂ ಹೋಗ್ಬೇಕ ಅನ್ಕೊಂಡಿದ್ದೀರಾ
ಫ್ರೆಂಡ್ಸ್ ಹೋಗೋಣ ಅಂತಿದ್ದಾರೆ ಇನ್ನು ಪ್ಲಾನ್ ಏನ್ ಮಾಡಿಲ್ಲ ಸರಿಯಾಗಿ ನೋಡ್ಬೇಕು
ಹೌದಾ ಅಂದ್ರೆ ಮುಂದೆ ಅಂದ್ರೆ ಹಿಂದೆ ಎಲ್ಲಾದ್ರರು ಪ್ರವಾಸಕ್ಕೆ ಹೋಗಿದ್ರಾ
ಹ್ಮ್ ಹೋಗಿದ್ದ್ವಿ ಫ್ರೆಂಡ್ಸ್ ಜೊತೆ ತಿರುಪತಿ ಹೋಗಿ ಬಂದಿದ್ವಿ
ಅಂದ್ರೆ ದೇವಸ್ಥಾನಕ್ ಮಾತ್ರ ಹೋಗಿದ್ದ ಮತ್ತೆ ಎಲ್ಲಾದ್ರು ಹಿಂಗೆ ನೇಚರ್ ಇರೋ ಹೌದಾ ದರ್ಶನ್ ಎಲ್ಲಾ ಚೆನ್ನಾಗ ಆಯ್ತಾ
ಹ್ಮ್ ಚೆನ್ನಾಗಾಗಿತ್ತು ಒಂದ್ ನಮಗೆ ಟೋಕೆನ್ ತಗೊಂಡೋಗಿದ್ವಿ ಸಿಕ್ಸ್ ಅವರ್ಸ್ ನಲ್ಲಿ ಮುಗ್ದಿತ್ತು ದರ್ಶನ
ಹ ಹ ಅಂದ್ರೆ ನೀವು ಹಾಸ್ಟೆಲ್ ಅಲ್ಲಿ ಇರೋದ ಇಲ್ಲ ನಾನು ತಿರುಪತಿಗೆ ಹೋಗಿಲ್ಲ ಅ ನಮ್ ಗೆಳತರೆಲ್ಲ ಹೋಗಿದ್ರು ನಮ್ಮ ಮನೇಲಿ ಬೇಡ ಅಂದ್ರು ಹೋಗೋದು
ಹೂ
ಅದಕ್ಕೆ ಹೋಗಿಲ್ಲ ನಾನು
ಹೂ ಏನೇ ಹೇಳ್ತಿದ್ರ ಅವಾಗೆ
ಅ ನೀವು ಪಿ ಜಿಲ್ಲಿ ಇರೋದ ಹಾಸ್ಟೆಲ್ ಹಾಸ್ಟೆಲ್ ಅಥವಾ ಮನಲಿ ಇರೋದಾ
ಇಲ್ಲ ಇಲ್ಲ ನಾನ್ ಪಿ ಜಿಿಯಲ್ಲೇ ಇರೋದು ಬೆಂ್ೂರಲ್ಲ ಓದ್ತಿರೋದು
ಹೌದಾ ಪಿ ಜಿ ಹೇಗಾಗುತ್ತೇ
ಪಿ ಜಿ ಅಂದ್ರೆ ಹಂಗೆ ವೀಕ್ಲಿ ಎರಡು ದಿನ ನಾನ್ ವೆಜ್ ಇರುತ್ತೆ
ಹ
ಒಂದಿನ ಒಂದ ದಿನ ಬಾಯ್ಲ್ಡ್ ಎಗ್ ಕೊಡ್ತಾರೆ
ಹೂ
ಹ ಫುಡ್ ಅಷ್ಟಕ್ಕೊಂದು ಏನ್ ಚೆನ್ನಾಗಿರಲ್ಲ ನಾನ್ ವೆಜ್ ಮಾಡಿದಾಗ ಚೆನ್ನಾಗಿರತ್ತೆ ನಾರ್ಮಲ್ ಟೈಮ್ ಅಲ್ಲಿ ಅದ್ರ ಅಲ್ಲಿ ಉಪ್ಪಿರಲ್ಲ ಏನು ಇರೋಲ್ಲ
ಮತ್ತತ್ ನೀವ್ ಹೊರಗಡೆ ಹೋಗಿ ತಿನ್ಂತೀರಾ ಅಥವಾ ಪಿಜಿ ಊಟ ಮಾಡ್ತೀರಾ
ತಿಂತೀವಿ ಹೊರಗಡೆ ಹೊರಗಡೆ ಹೋಗಿ ಎಗ್ ರೈಸ್ ಗೋಬಿ ರೈಸ್ ಅಂತವೆಲ್ಲ ತಿಂದು ಬರ್ತಿೀವಿ ಚೆನ್ನಾಗಿಲ್ ರ
ಹೌದಾ
ಹೂ
ನಾವು ಹಾಸ್ಟೆಲ್ ಅಲ್ಲಿ ಇರೋದು ಆದ್ರೆ ನಮ್ಗೆ ಹೊರ್ಗೋಗಿ ತಿನ್ನೋಕ್ ಆಗಲ್ಲ ಅಲ್ಲಿ ಒಳಗಿದೆ
ಓ ಹಾಸ್ಟೆಲ್ ಹಾಸ್ಟೆಲ್ ಮಾಡಿದ ರಿಸಿಸ್ಟ್ರಿಕ್ಷನ್ಸ್ ಬಾಳ ಇರ್ತವೆ
ಹಾ ಆದ್ರೂ ಮತ್ತೆ ಇಲ್ಲಿ ಹಳ್ಳಿ ಇದ್ಯಾ ಮತ್ತೆ ಡೆಲಿವರಿ ಏನು ಬರಲ್ಲ
ಹೂ
ನಮ್ ಒಂದು ಊಟ ಅಷ್ಟೊಂದ ಚೆನ್ನಾಗಿರಲ್ಲ ಅಂದ್ರೆ ನಾನ್ ವೆಜ್ ಎಲ್ಲ ಚೆನ್ನಾಗಿರತ್ತೆ ಬರಿೀ ಅನ್ನ ಸಾಂಬಾರ್ ಅಷ್ಟೇ ಮಾಡ್ತಾರೆ
ಹೂ ಎಲ್ಲಿಗಾದ್ೂ ಪ್ರವಾಸಕ್ಕೆ ಹೋಗ್ಬೇಕಂತ ಮಾಡಿದೀರಾ
ಹಾ ಪ್ರವಾಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ಗೋವಾಕ್ಕೆ ದೂಸಾಗರ ಅಂತ ಇದೆಯಲ್ಲ
ಹೂ ಹೌದ ಹೌದು
ಯಾಕಂತ ನಾ ಗೆಳತಿಯರ ಎಲ್ಲಾ ಪ್ಲಾನ್ ಮಾಡಿದೀನಿ
ಹೂ ದೂದ್ ಸಾಗರ್ ಎದ್ರ ಮೇಲೆ ಹೋಗ್ತೀರಾ ಟ್ರೈನ ಇಲ್ ಅಂದ್ರೆ ಏನಾದ್ರು
ಇಲ್ಲ ನಾವು ಟ್ರೈನ್ ಅಲ್ಲಿ ಹೋಗ್ಬೇಕು ಅಂದಕೊಂಡಿದೀವಿ
ಹೂ ಹೌದ ದೂದ್ಸಾಗರ್ ಟ್ರೈನ್ಲ್ಲೇ ಚೆನ್ನಾಗಿರುತ್ತೆ ಲೊಕೇಶನ್ ನೋಡಕೆ
ಅಲ್ಲಿ ಮತ್ತೇನೋ ಟ್ರಕ್ಕಿಂಗ್ ಇದೆ ಅಂತ ಮತ್ತೆ ಅಲ್ಲೆಲ್ಲ ಹೋಗಿ ಗೋವಾಲ್ಲ ಹೋಗ್ ಬರ್ಬೇಕು
ಹ ಎಷ್ಟು ದಿನ ಟ್ರಿಪ್ು
ಒಂದ್ ವಾರ ಅನ್ಕೊಂಡಿದೀವಿ ಒಂದು ಹದ್ಿನೈದು ಜನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಿ
ಹೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಹೋಗಿದ್ರೆ
ಹಾ ಹಿಂದೆ ಒಂದು ಹದ್ ದಿವ್ಸ ಮಾಡಿದೀವಿ ಅ ಪ್ರವಾಸ ನಾ
ಹೂ ಎಲ್ಲಿ ಹೋಗಿದ್ರಿ
ಬಾಗಲಕೋಟೆಲ್ಲ ಬೆಳಗಾವಿ ಆ ಆ ಮಹಾರಾಷ್ಟ್ರ ಆ ಕಡೆಲ್ಲ ಹೋಗಿದ್ವಿ
ಹೂ ಎಲ್ಲಾ ಚೆನ್ನಾಗಿದ್ವ ಅಲ್ಲಿ ಫುಡ್ ಎಲ್ಲಾ
ಹಾ ಚೆನ್ನಾಗಿತ್ತು ಅಂದ್ರೆ ನಂಗೆ ಸ್ವಲ್ಪ ಉತ್ತರ ಕರ್ನಾಟಕದ ಬದೇ ಊಟ ಆಗಲ್ಲ ಅಷ್ಟೆ ಅಂದು
ಹಾ ಹೌ ಖಾರ ಬಾಳ ತಿಂತಾರೆ
ಹ ನಮ್ಗೆ ಅಷ್ಟೊಂದು ಖಾರ್ ಎಲ್ಲ ತಿನ್ನ ನಾವವು ಬರೀ ಮೀನು ಅಷ್ಟೇ ಹಂಗೆ ತಿನ್ನೋದುವ ತುಂಬಾ ಖಾರ
ಹ್ಮ್ ಹೌದು
ಅಂದ್ರೆ ನೀವು ಮುಂದೆ ಹ
ಮತ್ತೆ ನಿನ್ ಫೇವ್ರೇಟ್ ಫುಡ್ ಯಾವವುದು ಫುಡ್ ಅಲ್ಲಿ ಹಾಗೆ
ನಾ ನಾನ್ ವೆಜ್ ತುಂಬಾ ಇಷ್ಟ ಸ್ವೀಟ್ ಇಷ್ಟ
ಹ್ಮ್ ಹ್ಮ್ ಸ್ವೀಟ್ ಅಲ್ಲಿ ಯಾವದು
ಾರ್ವಾಪ್ಪೇಡ
ಹ್ಮ್
ಅದು ತುಂಬಾ ಇಷ್ಟ ಮತ್ತೆ ಹೋಳಿಗೆ
ಹಾ ನಮ್ ಸೈಡ್ ಮಾಡ್ತಾರದು ಹೋಲ್
ಆ ನಮ್ ಫ್ರೆಂಡ್ ನಮ್ ಗೆಳತಿ ಆಹ ಹೋಳಿಗೆ ತಗೊಂಡರ್ತಾರೆ
ಹ್ಮ್ ಚೆನ್ನಾಗಿರ್ತವೆ
ಹಾ ತುಂಬಾ ಚೆನ್ನಾಗಿರುತ್ತೆ
ಹಾ ಮತ್ತೆ ನೀವ್ ಕ್ರಿಕೆಟ್ ನೋಡತೀರಾ
ಹಾ ಕ್ರಿಕೆಟ್ ನೋಡ್ತೀವಿ
್ಮ ಯಾವ ಟೀಮ್ ಅಂದ್ರೆ ಇಷ್ಟ ಆಯ್ತ
ನಂಗೆ ಆರ್‌ಸಿಬಿ ಅಂದ್ರೆ ತುಂಬಾ ಇಷ್ಟೆ
ಹ್ಮ್
ಮತ್ತೆ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಇಷ್ಟ
ಹಾ ಮತ್ತೆ ಇನ್ನು ವಿರಾಟ್ ಕೊಹ್ಲಿ ಇನ್ನೊಂದ್ ಎರಡು ಮೂರ್ ವರ್ಷ ಆಡ್ಬೋದ ಅಷ್ಟೆ
ಅಷ್ಟೇ ನಾನ್ ಫಸ್ಟ್ ಕ್ರಿಕೆಟ್ ನೋಡ್ತಾ ಇಲ್ಲ ಇಲ್ಲಿ ಇಂಜಿನಿಯರ್ ಹಾಸ್ಟೆಲ್ಗೆ ಬಂದಾದ್ಮೇಲೆ ನಂದ ಗೆಳತಿಯರಲ್ಲ ನೋಡ್ತಿದ್ರು ಅವಾಗಿಂದ ನೋಡಕ್ ಸ್ಟಾರ್ಟ್ ಮಾಡೆ
ಹ್ಮ್ ನೋಡಕೆ ಚೆನ್ನಾಗಿರುತ್ತೆ ಕ್ರಿಕೆಟ್ ಎಲ್ಲ ಹ್ಮ್
ಮತ್ತೆ ನೀವು ಯಾವ್ ಮೂವಿ ನೋಡಿದೀರಾ
ನಾು ರೀಸೆಂಟ್ ಆಗಿ ಪೆದ್ದಿ ಮೂವಿ ನೋಡಿದೆೆ ಥಿಯೇಟರ್ ಅಲ್ಲಿ
ಅವಳ ಚೆನ್ನಾಗಿದ್ಯಾ
ಹಾ ಚೆನ್ನಾಗಿತ್ತು ಒಂದು ಒಂದರ ಇನ್ಸ್ಪಿರೇಷನಲ್ ಮೂವಿ ತರ ಇತ್ತು
ಹೌದಂದ್ರೆ ನಾನ್ ನೋಡಿಲ್ಲ ಅದು ಯಾರ್ದು ಹೀರೋ ಯಾರು ಹೌದಾ
ಅವನ್ ಆ ಕಾರ್ಡ್ ಕಾಡಲ್ಲಿ ಇರ್ತಾರ ಅವರು ರೈಲ್ವೆ ಸ್ಟೇಷನ್ಕೋಸ್ಕರ ಓಡ ಹಓರಾಡ್ತಾನ ಅವ್ನು
ಹಾ ಹಾ
ಹ್ಮ್ ಲಾಸ್ಟ್ ಇರ್ಲ್ಲ ಗೇಮ್ಸ್ ಆಡಿ ಅವನಿ ಒಂದು ಗುರುತು ತಗೊಂಡು
ಹಾ ಹಿರನ್ ಜಾನ್ವಿ ಕಪೂರ್ ಅಲ್ವಾ
ಹ್ಮ್ ಹೌದು
ಹ್ಮ
ಮತ್ತತ್ತನವ ಯಾವ ಮೂವಿಸ್ ನೋಡಿದ ರೀಸೆಂಟಗಿ
ನಾನು ಅದೇ ಕಾಂತರ ನೋಡಿದ್ವಿ ಒಂದ ಮೂರ್ನಾಾಕ್ ತಿಂಗಳಿಂದ ನಮ್ ಫ್ರೆಂಡ್ಸ್ ನಮ್ ಗೆಳತಿಯರ ಜೊತೆ ಥಿಯೇಟರ್ಗ ಹೋಗಿ
ಹ್ಮ್ ಹ್ಮ್ ಹೆಂಗಿತ್ತು ಕಾಂತಾರ ಥಿಯೇಟರ್ ಮೂವಿ ಚೆನ್ನಾಗಿರುತ್ತೆ ಥಿಯೇಟರ್ ಅಲ್ಲಿ ನೋಡ್ಬೇಕು
ಹ ಹೌದು ನೀವು ತಾಂತರ ನೋಡಿಲ್ವಾ
ಹ್ಮ್ ನೋಡಿದೆ ಕಾಂತರ ಒನ್ ನೋ ಟೂ ನೋಡಿದೆ ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಹೋಗಿದ್ದ
ಹೌದಾ ಮತ್ತೆ ಮೊನ್ನೆ ವಾಸ ಟೂ ರಿಲೀಸ್ ಆಗಿದೆ ಯಾರ ನಾವ್ ಥಿಯೇಟರ್ಗಿ ನೋಡ್ಬೇಕ ಅನ್ಕೊಂಡಿದ್ವಿ
ವಾಸ ಟು
ಹ್ಮ್
ಹಾ ನಮ್ ಫ್ರೆಂಡ್ಸ್ ನೋಡಿದ್ರು ಮೊಬೈಲ ಅಲ್ಲಿ ಹೇಳಿದ್ರು ನನ್ಗೂ ನೋಡ್ಬ ನೋಡು ಅಂತ ನಾನ್ ನೋಡ್ಲಿಲ್ಲ ಹ್ಮ್ ಹೌದು
ನೀವು ನೋಡಿ
ಹ್ಮ್ ಸರಿ ಆಯ್ತು ಯಾವಾಗಾದ್ರೂ ಕಾಲ್ ಮಾಡ್ತೀನಿ ಮತ್ತೆ
ಆ
ಮತ್ತೆವಾಗಾದ್ರ ಕಾಲ್ ಮಾಡ್ತವಿ
ಆಯ್ತು